ಇ ಪ್ರೇಮ. ಹಲೋ ಹ ಕೇಳುಸ್ತಿದೆ ನಮಸ್ತೆ.
ಹಾ ಹೇಳಿ.
ಏನ್ ಮಾಡ್ತಿದ್ದೀರಾ.
ಏನಿಲ್ಲ ನೋಡಿ ಸುಮ್ಮ್ನೆ ಕೂತಿದ್ದೀವಿ ನೀವು.
ನಾನು ಸುಮ್ನೆ ಕೂತಿದ್ದೆ ಈಗ್ ತಾನೆ ತಿನ್ಕೊ ಬಂದು.
ಹೌದಾ ಹಾ ಏನ್ ಮಾಡಿದ್ರಿ ತಿಂಡಿ. ತಿಂಡಿ ಅಂತೀನಿ ಸೊರಿ ಊಟ ಏನ್ ಮಾಡಿದ್ರಿ.
ಅದೇ ಅನ್ನ ಮತ್ತೆ ಸಾಂಬಾರ್ ಕೊಟ್ಟಿದ್ರು.
ಹೌದಾ
ಹ ನೀವು ಏನ್ ತಿಂದ್ರಿ
ನಾವು ಅನ್ನ ಮತ್ತೆ ದಾಲ್ ತಿನ್ವಿ ನೋಡಿ.
ಹೈ
ವಾ
ಹ್ಮ್ ನಿಮ್ಗೆ ಅಡ್ಗೆ ಮಾಡೋದೆಲ್ಲ ಬರುತ್ತ.
ಹಾ ನಮ್ಗೆ ಸ್ವಲ್ಪ ಬರುತ್ತೆ ಜಾ ಯ ಏನ್ ಎಲ್ಲಾ ಬರಲ್ಲ.
ಹ
ಹಾ ನಮಿಗ್ ಬರುತ್ತ.
ಹ
ಬರುತ್ತ ನಿಮ್ಗೆ.
ಹ ನನ್ಗೆ ಸ್ವಲ್ಪ ಅಡ್ಗೆ ಮಾತ್ರ ಬರುತ್ತೆ. ಹಾ ಚಿತ್ರಾನ್ನ. ಚಿತ್ರಾನ್ನ ಮಾಡ್ತೀನಿ ಟಮಾಟ ಬಾತು. ಆಮೇಲೆ ರಸಮ ಸಾಂಬಾರು ಅನ್ನ ಚಪಾತಿ ತಿ ಇದೇ ಮಾಡ್ತೀನಿ
ರೊಟ್ಟಿ ಮಾಡಲ್ವಾ ನೀವು
ಹ ನಮ್ ಕಡೆ ಎಲ್ಲ ರೊಟ್ಟಿ ಎಲ್ಲಾ ಮಾಡಲ್ಲ ಅಂದ್ರೆ ಅಕ್ಕಿ ರೊ ಟ್ಟಿ ಅಂತ ಮಾಡ್ತಾರೆ ಯವಾಗಾದ್ರೂ ಒಂದ್ಸಲ ಅಷ್ಟೆ
ಹೌದಾ
ಹೌದು ನಿಮ್ ಕಡೆ ರೊಟ್ಟಿ ಮಾಡ್ತಾರಾ
ಹಾ ನಮ್ ಕಡೆ ಯಾವಾಗ್ಲೂ ಅದೇ ಇರುತ್ತೆ ನೋಡಿ ರೊಟ್ಟಿ ಬಿಟ್ರೆ ಬೇರೆ ಏನು ಮಾಡೋದೇ ಇಲ್ಲ ನಾವ್ ಜಾ ಸ್ತಿ
ಹ ಏನ್ ರೊಟ್ಟಿ ಮಾಡ್ತೀರಾ
ಜೋಳದ ರೊಟ್ಟಿ ಮಾಡ್ತೀವಿ ರಾಗಿದು ರೊಟ್ಟಿ ಮಾಡ್ತೀವಿ ಅಕ್ಕಿದು ಅಕ್ಕಿದೇ ನಾವ್ ಯಾವಾಗಾದ್ರೂ ಒಂದ್ಸರಿ ಮಾಡ್ತಿವಿ ಗೊತ್ತಾ ಜೋಳದ್ದೆ ಜಾಸ್ತಿ
ಅದು ಹೇಗ್ ಮಾಡದು ಜೋಳದ್ರತ್ತಿ
ಅಂದ್ರೆ ಜೋಳ ಬೆಳಿ ಜೋಳ ನೋಡಿದಿರ ನೀವು
ಹಾ ನೋಡಿದ್ದಿವಿ
ಹ ಅದ್ ನೋಡಿದ್ರ ಅಲ್ವಾ ಅದನ್ನ ಇದು ಒಣಗ್ಸಿ ನೀರಲ್ಲೆಲ್ಲಾ ಅಂದ್ರೆ ನೀಟಾಗಿ ತೊಳ್ದು ಅದೆಲ್ಲಾ ಮಾಡಿ ಜೀನಿಗೆ ಹೋಗಿ ಹಾಕಿಸ್ಕೊಂಡ್ ಬರ್ತಾರೆ ಹಿಟ್ ಮಾಡುಸ್ಕೊಂಡ್ ಬರ್ತಾರೆ ಅದ್ನ ಹಿಟ್ ಮಾಡುಸ್ಕೊಂಡ್ ಬಂದ್ಮೇಲೆ ತಗೊಂಡು ಅದ್ನ್ ಅದ್ನ್ ಫಸ್ಟ್ ಜಲ್ದಿ ಹಿಡಿಬೇಕು ಅಂದ್ರೆ ಅದು ಗ ಇದು ಏನದು ಮರಳು ಮರಳು ಇರ್ ಬಾರ್ದು ಸ್ವಲ್ಪ ತುಂಬಾ ಹಿಟ್ ಆಗಿರ್ಬೇಕು
ಹ
ಅದಿಕ್ಕೆ ಅದುನ್ ತಗೊಂಡ್ ಬಂದಿರ್ತರಲ್ವಾ ಅದನ್ನ ಮತ್ತ ಜಲ್ಡಿ ಹಿಡ್ದು ಒಂದು ಡಬ್ಬದ ತುಂಬಿಡ್ತಾರೆ ತುಂಬಿಟ್ಟು ಬೆಳಗ್ಗೆ ಮತ್ತೆ ಅಂದ್ರೆ ನಾ ಬೆಳಿಗ್ಗೆ ಗೆನೆ ಮಾಡದು ಜಾಸ್ತಿ ಅದಕ್ಕೆ ಬೆಳಿಗ್ಗೆ ಏನ್ ಮಾಡ್ತಾರೆ ಅದು ಬಿಸ ನೀರ್ ತಗೊಂಡು ಪಾತ್ರೆಯಲ್ಲಿ ಹಾಕಿರ್ತಾರೆ ಆ ಪಾತ್ರೆಯಲ್ಲಿ ಹಾಕಿರೋದ ಸ್ವಲ್ಪ ಇನ್ನೊಂದ್ಚೂರು ಕುದೀತಿರುತ್ತೆ ನೀರು ಹಾ ಕುದಿತಿರೋ ನೀರಿಗೆನೆೇ ಇದನ್ನ ಹಾಕ್ತಾರೆ ಹಿಟ್ಟು ಇದೆ ಹಿಟ್ಟ ಹಾ ಕಿ ಸ್ವಲ್ಪ ಒಂದು ಹತ್ತ ಹದ್ನದು ನಿಮಿಷ ಬೇಯಕ್ ಬಿಡ್ತಾರೆ ಬಂದ್ಮೇಲೆ ಪೂರ್ತಿ ರ ಪೂರ ಬೆಂದ್ಮೇಲೆ ಇನ್ನೊಂದ ಸ್ವಲ್ಪ ಹಿಟ್ಟ ಹಾಕಿ ಗೂರಾಡ್ಬಿಡ್ತಾರೆ ಮುಗೀತ ಅಲ್ಲಿಗೆ ಅದು ಜಿಗಟ್ಂತ ಕಡೆ ಎಲ್ಲ ಆಚಿಕಟಾಗಿ ರೆಡಿ ಆಗುತ್ತೆ ತ್ತ ಆಮೇಲೆ ಅದನ್ನ ತಗೊಂಡು ಇನ್ನೊಂದ್ ಸ್ವಲ್ಪ ಹಿಟ್ ಹಾಕೊಂಡ್ ನಾದಿಕೊಂಡು ಸ್ವಲ್ಪ ಜಾಸ್ತಿ ಹಿಟ್ ಹಾಕೋತಿವಿ ಆಮೇಲೆ ಜಾಸ್ತಿ ಹಿಟ್ ಹಾಕೊಂಡು ನದ್ಕೊಂಡು ಆಮೇಲೆ ಸೊ ಅಂಗ ಹಿಂಗ ಅವ್ರ ಏನದು ಸರ್ಕಲ್ ಶೇಪ್ ಅಲ್ಲಿ ಮಾಡ್ತಾ ಇರ್ತೀವಿ ನೋಡಿ ಅಷ್ಟೆ ಆಮೇಲೆ ಅದ್ನ್ ಇದು ಹಂಚಿನ ಮೇಲ್ ಬೇಯಿಸಬೇಕು
ಅದೇ ತಟ್ಟಲ್ವ ನೀವು ರೊಟ್ಟಿನ ಹಟ್ಟಿನ ತಟ್ಟಿ ಮಾಡಲ್ವಾ
ಇ ಇಲ್ಲ ಅಂದ್ರೆ ಅವಾಗೆಲ್ಲಾ ಮಾಡ್ತಿದ್ರು ಹಳೆ ಕಾಲದಲ್ಲೆಲ್ಲಾ ಇವಾಗೆಲ್ಲಾ ಅದು ಲಟ್ಟಣ ನಕ ಬಂದಿದ್ದ ಅಲ್ವಾ ಅದು ಉದ್ದಸರ್ತಾರೆ ಅದನ್ನ ತಗೊಂಡು
ಹಾ ಹಾ
ನ ಮನಲಿ ನಾವು ನಾನ್ ಆ ನಾವು ಹುಡ್ದಾಗಿ ನಾನು ಅದ್ನೇನ್ ನೋಡಿಲ್ಲ ತಟ್ಟಿರೋದು ಜಾಸ್ತಿ ನಾನು ನಮ್ಮ ಮನೇಲೆ ಎಲ್ಲ ಓದ್ದೋದೇ ಅಲ್ವಾ ಅದಕ್ಕೆ ಹಂಗಿರುತ್ತೆ
ನಮ್ ಕಡೆ ಜೋಳದ ರೊಟ್ಟಿ ಎಲ್ಲಾ ಮಾಡಲ್ಲ ಮತ್ತೆ ಅಕ್ಕಿ ರೊಟ್ಟಿ ಮಾಡ ರೆ ರಾಗಿ ರೊಟ್ಟಿ ಮಾಡ್ತಾರೆ
ಅಕ್ಕಿ ರೊಟ್ಟಿ ಹೇಗ್ ಮಾಡ್ತಿರಿ ನಿಮ್ ಕಡೆ
ಹ ಅಂದ್ರೆ ಅಕ್ಕಿನ ಇದು ರೇಷನಗ ಹಾಕಿ ಆ ಪುಡಿ ಪುಡಿ ಮಾಡ್ಸ್ಕೊಬ
ಹ್ಮ ಹ
ಅದಾದ್ಮೇಲೆ ಒಂದ್ ಸ್ವಲ್ಪ ಅಕ್ಕಿನ ಅದು ಪುಡಿ ಬಂದಿರುತ್ತಲ್ಲಾ
ಹಾ ಹ್ಮ್
ನೆನೆಸಬಿಟ್ಟು ಚಪಾತಿ ಇಟ್ಟ ಕಲಿಸ್ತಿವಲ್ಲಾ ಉಪ್ಪು ಕಾ ಹ ಖಾರ ಎಲ್ಲಾ ಹಾಕ್ಬಿಟ್ಟು ಚೆನ್ನಾಗ್ ನೆನೆಸ್ತೀವಿ ಹಾ ಖಾರ ಉಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಹ ಹೌದು ನಮ್ಮದ್ರಲಿ ಹಾಕ್ತಾರೆ ಈರುಳ್ಳಿನೂ ಹಾಕ್ತಾರೆ ರೊಟ್ಟಿ
ಈರುಳ್ಳಿ ನೊನಾ
ಹೌದು
ಹ ಅದು ರೊಟ್ಟಿ ಅಂತಾರಾ
ಹ ಅದನ್ನೆಲ್ಲ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಒಂದು ಹತ್ತರಿಂದ ಹದ್ನೈದ ನಿಮಿಷ ನೀರಲ್ಲ ಹಾಕಿ ಚೆನ್ನಾಗ ನೆನ್ಸಿ ಚಪಾತಿ ಹಿಟ್ ಮಾಡ್ತಿವಲ್ಲಾ ಆತರ ಮಾಡ್ಕೋತಾರೆ ಉಂಡೆ ತರ ಅದಾದ್ಮೇಲೆ ಹ ಒಂದ ಅ ಹದನೈದ ನಿಮಿಷ ಆದ ನಂತರ ಅದನ್ನ ತಗೊಂಡು ಹ ತಟ್ತೀವಿ
ಹಾ ಹಾ
ಮತ್ತೆ ಹ
ಅಂದ್ರೆ ದಪ್ಪ ಮಾಡ್ತೀರಾ ತುಂಬಾ ತೆಳ್ಳ ಮಾಡ್ತೀರಾ
ಹ ದಪ್ಪ ಇರುತ್ತೆ ರೂಟ್ಟಿ
ಓ ಹೌದಾ ಅಂದ್ರೆ ತಟ್ತೀರಾ ಅಲ್ವಾ ಅದಕ್ಕೆ ಮತ್ತೆ ದಪ್ಪ ಬರುತ್ತೆ ಅದು ತೆಳ್ಳ ಬರಲ್ಲ
ಹಾ ಹೌದು ಹೌದು ರಾಗಿ ರೊಟ್ಟಿನು ಹೀಗೆ ಮಾಡ್ತೀವಿ
ಹೌದಾ ನಾವ್ ರಾಗಿ ರೊಟ್ಟಿನೂ ಸೇಮ್ ಇದು ಜೋಳದ್ ಹೆಂಗ್ ಮಾಡ್ತೀವ ಹಂಗೆ ಮಾಡ್ತಿವ ಗೊತ್ತಾ ನಾವು
ಹಾ ಆ ರೊಟ್ಟಿ ಜೊತೆಗೆ ಏನದು ಚಟ್ನಿ ಪುಡಿ ಶೆಂಗದು ಗೊತ್ತಲ್ಲ ಚೆಟ್ನಿ ಪುಡಿ ಹ ಅದನ್ನ ಮಾಡ್ಕೊಂಡು ತಿಂತೀವಿ ಮಸ್ತ್ ಇರುತ್ತೆ ತಿನದಿಕ್ಕಂತು
ಅದ್ರಲ್ಲಿ ಅರ್ಧ ಅಲೆ ಈರುಳ್ಳಿ ಅದೆಲ್ಲ ಬಂದಿರುತ್ತೆ ಅಲ್ವಾ ಇನ್ನ ಚೆನ್ನಾಗಿ ಇದ ಕೊಡುತ್ತೆ ಚೆನ್ನಾಗಿರುತ್ತೆ ಇನ್ನ ತಿನ್ನೋಕೆ ಅದು ಹ್ಮ್ ಏನಾದ್ರು ಇವಾಗ ಅದು ಅನ್ನ ಸಾಂಬಾರ ತಿಂದ್ರಿ ಅಂದ್ರಿ ಅಲ್ವಾ
ಹ ಹೌದು ಏನೋ ದಾಲ್ ಸಾಂಬಾರ್ ಕೊಟ್ಟಿದ್ರು ಹ್ಮ್ ಇವತ್ತ ದಿನಾಚರಿ ಎಲ್ಲ ಸುಮ್ಮ್ನೆ ಓದೋದಾಯ್ತು ಮಲ್ಗೋದಾಯ್ತು ಎಕ್ಸಾಮ್ ಬರಯೋದಾಯ್ತು ಇದೇ ಆಯ್ತು ಅಂದ್ರೆ ಈಗ ನಮ್ಗೆ ಪರೀಕ್ಷೆ ನಡೀತಿದೆ
ಹಾ ಹಾ
ದಿನಾ ಫುಲ್ ಓದದು ಬರಿಯೋದು ಇದೇ ಆಯ್ತು
ಪರೀಕ್ಷೆ ಇದವಾ ಹ ಹೇಗೆ ಹೇಗಾಯ್ತು ಪರೀಕ್ಷೆ ನಿಮ್ದು
ಒಂತರಾ ಚೆನ್ನಾಗಿತ್ತು ಒ ತರ ಚೆನ್ನಾಗೂ ಇಲ್ಲ ಏನೇ ಹೇಳಕ್ ಆಗೋದಿಲ್ಲ ಹಾಗಿತ್ತು
ರ ಚೆನ್ನಾಗಿತ್ತು ಒಂತರ ಚೆನ್ನಾಗಿರ್ಲಿಲ್ಲ ಅಂತ ಹೇಳಿ
ಆಹ್ ಬರೆಯುವಷ್ಟು ಬಂದಿತ್ತು ಆದ್ರೆ ಟೈಮ್ ಹ ಸಮಯ ಸ್ವಲ್ಪ ಬೇಕಿತ್ತು ಇನ್ನು
ಹ ಹೌದ ನೀವು ಬೇಗ ಬೇಗ ಬರ್ ಅರಿಯೋತ್ ಕಲಿಬೇಕಿತ್ತು ಮತ್ತತ್ ಹಂಗಿದ್ದಿದ್ರೆ
ಆದ್ರೆ ಅದು ತುಂಬಾ ಜಾಸ್ತಿ ಅನ್ಸರ್ ಸಿಗತ್ತೆ ಇಲ್ಲಿ ವಾ ಹದಾ ಅದ್ರಿಂದ ಬರಿಯೋದು ಕಷ್ಟ ಆಯ್ತು ಅಷ್ಟೇ ಅದ್ರಲ್ಲೂ ಆಹ ಪ್ರಾಬ್ಲಮ್ಸ್ ಅಂತ ಬರುತ್ತೆ ಅಂಕಿಗಳುದ್ದು ಅ ಕ್ಯಾಲ್ಸಿಯಲ್ಲಿ ಓದತ್ತೋದು ತುಂಬಾ ಲೇಟ್ ಆಗೋಯ್ತು
ಹ್ಮ್್ಮ ಹ್ಮ್ ಹಂಗಿದ್ರೆ ನೀವು ಕ್ಯಾಲ್ಸಿ ಎಲ್ಲ ಹೊತ್ತಾಕಿ ಇನ್ನೊಬ್ರ ಇಟ್ಕೋಬೇಕಾಯ್ತು ಅಂತ
ಹೌದು ಆದ್ರೆ ಹಾಗೆಲ್ಲ ಬಿಡೋದಿಲ್ವಲ್ಲಾ ಎಕ್ಸಾಮ್ ಬರಿಬೇಕಾದ್ರೆ
ಸುಮ್ನೆ ನನ್ ನಕಲಿ ಮಾಡಿದ್ದು ಬಿಡಿ
ಹ್ಮ್ ಮತ್ತೆ ನಿಮ ದಿನಚರ್ಯ ಹೇಗ್ ನಡಿ
ನಮೂ ಏನಿಲ್ಲ ನೋಡಿ ಸುಮ್ಮ್ನೆ ಇದ್ದೆ ತತಿಂಡಿ ತಿಂದೆ ಕೂತೆ ಆಮೇಲೆ ಅಷ್ಟೇ ಮಲ್ಕೊಂಡೆ
ಹ್ಮ್
ಮಧ್ಯಾಹ್ನನ ತ ಊಟ ಮಾಡಿರ್ಲಿಲ್ಲ ಅದಕ್ಕೆ ಸಂಜೆ ಹೋಗಿ ಚಹಾ ಕೊಡ ಕುಡ್ದ ಚಹಾ ಕುಡ್ದು ಮಂಡಕ್ಕಿ ತಿಂದೆ ಮುಗಿ ತಲ್ಲಿಗೆ ಹೊಟೆ ನಾವ್ ಶುರುವ ಆಗಿದ್ದು ರಾತ್ರಿ ಸೀದಾ ಊಟ ಮಾಡೋವರ್ಗೂ ಬಿಟ್ಟಿಲ್ಲ ಅಲ್ಲಿವರ್ಗೂ ಹೊಟೆ ನೋಯ್ತಿತ್ತು ಕತರನೆ ನಿಮಗೆ ಅಲೋ ಹ್ಮ ಹಲೋ ಹ್ಮ್ ಕೇಳುಸ್ತಾ ಇದಿಯಾ ನಿಮಗೆ ಹಲೋ ಹಲೋ